ಒ
ಹಾ ಸ್ಟಾರ್ಟ್ ಆಯ್ತು ಹೇಳ್ತಾ ಆಯ್ತಾ. ಕಾಲೇಜ್ ಏನಾಯ್ತು.
ಕಟ ಕಾಲೇಜಿಗೆ ಹೋಗಿಲ್ಲ ಅಂತೇಳ ಮತ್ತೆ
ಹಾಕಲ್ಲ. ಇದಿಲ್ಲ ಹೊಟ್ಟೆ ಕಾಲೇಜ್ಗೆ ಹೋಗಿಲ್ಲ ಒಂದ ಒಂದ್ ನೆನ್ಪಿಲ್ಲ. ಹೊಟ್ಟೆ ನ ಕದ್ದ ಕೇಳಲ್ಲ ಬಿಡು.
ಏನ್ ಕೇಳುತ್ತಣ್ಣ.
ಕಿವ ಬಿದ್ದಿಲ್ಲ ಅಂದ ಹೆಂಗ ಕಸ್ತ
ಹ್ಮ್ ಹೆಂಗ್ ಕೇಳುತ್ತಬಾ
ಹ ಹ ಸೈಡ್ಗ ಹಿಂಗ ಅಂದ್ರ ನಡತದ ಫಿಫ್ಟ ಹ
ಸೈಡಿಗೆ ಅಂದ್ರ ಓಪನ ಇರಬಕ್ ಅಣ್ಣ
ಓಪನ್ ಆಪ್ ಓಪನ್ ಇರ್ತ ನಾಕ ಕಳಸಲ್ ಹಾ ಅದೇ ಸೈಡ್ಗೆ ಓಪನ್ ಇರತ್ತಲ್ ಅಂತ ಕೇಳಿದೆ.
ಪ್ರತಿಯೊಂದು ಕಾಲ್ ಆರ್ನೂರ್ ಆಬಕು
ಎಷ್ಟ
ಆರ್ನೂರ್ ಸೆಕೆಂಡ್ ಮಾತಾಡಬಕ
ಹಾ ಹಾ ಮತ್ತೆ ಶಿಫ್ಟ್
ಏನಿಲ್ಲ
ಪೇಮೆಂಟ ಮಾಡ್ಬೇಕಾನ ಅಲ್ಲ ರೊಕ್ಕ ಪೇ ಮಾಡ ಹೋಗು ನೂರು ರೂಪಾಯಿ ಹಾಕ್ಬಿಡ ತಡ್ಲೆ ಕೌಪಿಕ ಭಾಯ ಕೆ ಬಲ್ಕ ಬಟ್ಟಾ ಬರುದ ಸಂಟ ನೂರ ಹಾಕ್ಲೆಲ್ ಸಂಗ್ಯಾ ಹ ಏಕ್ ಲೈಟ್ಸ್ ಏ ಪುರಾ ತಂದನಿ ನಮ್ಮಲ್ಲಿ ಇರಬೇಕಲ್ಲ ಅಷ್ಟ ಹೇಳ ಲಗೂನ ಹೇಳ್ ನಂಗೆ ಎಷ್ಟ ಹಾಕಿಲಿ ನೂರಯನ್ ಏಯ ಸಂಗ್ಯಾ ನೂರ್ ನೂರ್ ಹಾಕ್ಲೆನ್ ಇರಲೇ ಸಂಗಣ್ಣ ಅದು ಸರಿಯಾಗಲ್ಲ ಒಂದ್ ಲೀಟರ್ ಎರಡ್ ಲೀಟರ್ ತಗೋ ಸಸ್ತಾ ಬೀಳತಾವ್ ಅಂಕಲ್ ಮುವ್ವತ್ ರೂಪಾಯಿ ಎರಡು ಅಂಕಲ್ ಎರಡು ನೂರ್ ಹಾಕಿನೆ ನೋಡ್ರಿ ಹ ಜ್ ಹೋಗ ಮಾಚಿದ್ದ ಎಡನೂರಾಯ ಮಸ ಫಿಫ್ಟಿ ಈವಾಗ್ ಬರ್ತನ್ನಾಗಲ್ಲ ಏನಿಲ್ಲ ಹೇ ಹೋಗ್ಲೇ ಬರ್ತ ತಗೋ ಯಾವದರ ಒಂದ ತಗೋ ತಗೋ ಲೇ ತೊ ತೊ ಹಾ ಹೌದಿ ಹೌದೋ ಅಂಕಲ್ ಒಂದ ಅಗ್ನ ಕೋಡರಿ ಎಷ್ಟ
ನನಗೊಂದು ಒಂದಲೇ
ಹ ಮಟ್ನ ಲೇ ಪಾ ಈಗ ಇಟ್ಟಿದನಲ್ ಕೆಳಗ ಇಟ್ಟೀನಿ ನೋಡ ಇಲ್ಲ ಕಾಲ ಒಂದ ಎಷ್ಟ ಆಯಿತು ಹ ಸರಿ ಅಡಕ್ಕೆ ಹ ಫಿಫ್ಟಿ ಹ್ಮ
ಹಾ
ಎಂಗ ನಡದು
ಏನ್ವ ಪಿ ಪಿ ರೆಕಾರ್ಡ್ ಬರ್ಬೇಕಂತ ಮಾಡಕತ್ತನಿ
ಕರೆ ರೆಕಾರ್ಡ್ ಬರಬೇಕಪ ಇಲ್ಲ ಮುಂಜಾನವರ ಜತ್ನಾಾನ
ನಿಮ್ಗೆಲ್ಲ ಸೋರಿದಾರಾರಪ್ಪ ಕೇಳ್ತಾರ
ನಮಗೆ ನ್ ನಿಮ್ಗೆ ನ್ ಲೇಡಿಸ್ರಜ ಅಲ್ಲ
ಹಾ
ಗೆಲ್ಲ ಹುಡ್ಗಿಯರ ಅರಂದೆ
ಕಾಲಜ್ ಅದ ಕಾಲೇಜ ವರ್ಕ್
ಹ
ಕಾಲೇಜ ವರ್ಕ್
ಹ
ಟೊಮ್ಯಾರೋ ಕಾಲೇಜ ವರ್ಕ್ ಎನಿ ಕಾಲೇಜ ವರ್ಕ್ ಕುಮಾರು
ದ ಆನ್ ಏನ್ ಇಂಗ್ಲಿೀಷ್ ಇಂಗ್ಲಿೀಷ್ ಫುಲ್ ಫಿಫ್ಟ ಅತ್ತ
ಕಷ ನಾಳೆ ಕಾಾಸಿ ಹೋಗಿಂಗೆ ಏನಐತಿ ಅನ್ ಕೇಳಾಗೈ
ಹ ಹಾ ಯದಕ್ಕೆ ಬಿಡ
ಹ
ಗ ಕೇಳಕ್ಕ ಜನಂದ
ಹ್ಮ್ ಹಡುಗಿನ
ಹ್ಮ್ ಹ್ಮ್ ಅದ ಇಂಗ್ಲಿಷ್ ಮೆಸನ್ ಮಾಡಕ್ ಅು
ಹ್ಮ್
ಸ
ಇವತ್ ನಾು ಹೋದ್ೂನು ಅಬ್ಸೆಂಟ್ ಬಿದ್ದಿಲ್ಲ ನಂದ ನೋಡ್ತಾನ್ ಆಗ್ತಣ ಫೋಟೋ ಆಗ್ತ ನೋಡು
ಯ ಕ ಅಲ್ಯಾಟಲ ಅ ನೌ ಎನ್ ಮೆಸೇಜ್ ಬಂತು ಯಾರ್ಲ ವಾಟ್ಸಪ್ ಮೆಸೇಜ್ ಹಾಕತನಾ
ನಾನೆ
ಏ ನೀನ್ಲ್ಲ ಅಲ್ಲಿೇ
ನಾನೆಲ್ಲಿ ಆಬ್ಸೆನ್ಟ್ ಡೇಟ್ ಕಳಿಸಿ ನೋಡು ಆಬ್ಸೆನ್ಸ್ ಆಬ್ಸೆನ್ಟ್ ಪ್ಲೇಸ್ ಕಳಿಸಿ ನೋಡು
ಎದ ು ಬಂತವಾ ಆನ್ನಂದ ಬರ ನಮ್ದ ದಂತತ ಉಂಟ ಬ ಹಾ
ನಾೇನು ಬುಲೆಟಿನ್ ಮಾಡ್ಬೇಕಾ
ಬುಲೆಟಿಂಗ್ ಎಲ್ಲ ಮತ್ತೆ
ಬುಲೆಟಿನ್ ಅಂದ್ರೆ ಅದ ಏನೋ ಒಂದು ಫಾರ್ಮಸಿ ಏನೋ ಒಂದು ಬೋಡಿಗೆ ಅನ್ಸಬಾಗಲ ಏನೇನ್ ಮಾಡಿ
ಮಾಡ್ರಿ ಮಾಡ್ರ ಮತ್ತ ಫಾರ್ಮಸಿಸಿಸ ಅಲ್ ನೀವು
ಶಾಂತ ಫಾರ್ಮಾಸಿಸಿಸ್ಟ.
ತ್ತು ಇಲ್ಲ ನಾ ನಾ ನನ್ ಬಳಿ ರೊಕ್ ಇಲ್ಲ ‌. ಪ್ರಿಯ
ಮತ್ತೆ ಬರ್ಬರ್ ತಿಂಬರ್ ಅಂಗ ಕೊಡ್ಸಿದ ಅಲ್ಲ. ಬರ ಬೇರ್ ತಿನ್ಬರ ಅಂತ ಕಳ್ಸಿದ್ದೆ ಮತ್ತೆ ಯಾರಿಗೆ ಏನನ್ ಕೊಡಿಸಿದ್ದಿ.
ಹ
ಬರಿ ತಿನ್ಬರಿ ಅಂತಂದಿಲ್ಲ ಯಾರಿಗೆ.
ನನ್ ತ ಒಂದು ದಾಸ್ ದಿನ ಅಂದ.
ಹ್ಮ್
ಒಳ್ಳೆ ಸಾಕಂದ.
ಹ್ಮ್
ಎಂತ ನಾದು ಬೇಕಾನ. ಹ ಲಾಬಿ ಹೊಬೆಕ ನಾವಿಗ.
ಹೊಬೇಕು
ಗ್ರಾಸ್ ಒಂದ ಹೋಗ ಹ್ಮ ಹೊದ್ರಕಾಯ್ತಾ ನೋಡು. ಗ್ರಾಫ್ ಪೆನ್ಸಿಲ್ ಸ್ಕೆಲು. ಮತ್ತ ಪೆನ್ಸಿಲ್ ಸ್ಕೇಲ್ ಎಲ್ಲ ತಗಂಬರಂದ ನಾವವು ಬರಿ ಕೈಲವಿಂತಂತ.
ಗ್ರಾಫ್ ಬೇಕೇ ಬೇಕು ಮತ್ತೆ.
ಹ ಗ್ರಾಫ್ ತರಕ್ ಹುಡ್ಗುರ್ ಹೋದ್ರು.
ಇ ತ್ರ್ರೀ ಟು ಆಯಕ್ಯ ಎಕ್ ಎ ಲಕ್ಷ್ಮ. ಎಕ್ಸ್ಪಿರಿಮೆಂಟ್ ಆಗ್ತೀನಿ ಯಾವ ಅಂತ ಹೇಳಿವು.
ಯಾವ ಸಬ್ಜೆಕ್ಟ್.
ಎಕ್ಜುಟ್ ಅಂತ ಹೇಳಿ ಅದು ಕೋಗನ ಎರಡು ಗ್ರೂಪ್ ಒಂದೇಲ್ಲ ಯತದು.
ಕಾನರ್ಸಿ ಕಾಲೇಜ.
ಹಾ ಅಲ್ಲ ಅಲ್ಲಲ್ಲ ಕೊಗ್ನಿಸಿ ಪಿಪಿ ಪಿಪಿ ಎರಡು ಒಂದಿಲ್ಲ ಅದ.
ನ್ ಮೆಸಜ ಆಕರೆಲ್ಲ.
ಹ್ಮ್
ಇದು ಕಾಲೇಜ್ ಕಾರ್ನಸ್ ಕಾರ್ನಶ.
ಕಾಗ್ನೂಸಿ ಅದು.
ನಿಮ್ಮ ಮಾಯಿ ನಾವವು ಹೋಗದ್ರೆ ಇವತ್ತು ತಗಿನಲ್ಲಿ ಲ್ಬಿಗ್ ಮೈ ಕ ನ ಸಿಕ ಡಿಫೆನ್ಸ್ ಕೇಳ. ಇಲ್ಲ ಅಲ್ಲ ನನ್ ಗೊತ್ತಿಲ್ಲಲ್ಲಿ ಲ್ಯಾಬ್ ಹೋಗಿದ್ದೆ ಇವತ್ತೋಗಿನ. ಅಲ್ಲ ಲಾಬಿಗೆ ಹೋಗದೇ ಈ ಹೊಸ್ತೋಗಿ ನಾನು. ನ್ನೆ ಮಗಾನ ಅಲ್ಲ ಒಂಬತ್ತಲ್ತ. ಳದು ನಾಷ್ಟ ಮಾಡೋದು ಬರೋದು ರೀಲ್ಸ್ ನೋಡೋದು ಹನ್ನೆಡರಿಗೆ ಹೋಗ ನಿ ತೋ ಕಾಲೇಜ್ ಹೋಗದು. ಇದೆ ಕೆಲ್ಸ ಮಾಡಿನ್ ನಾನ್. ಅದಿಕೆ
ಎರಡ್ ನಿಮ್ಷ ಆಯ್ತಲ್ಲ ಮದು.
ಎರಡ್ ನಿಮಿಷ ಆಯ್ತ್ ನೋಡಿಲ ಅಲ್ಲಿ ನೋಡಿ ನೋಡಿಲ್ಲ. ನೀ ಎಕ್ಸ್ಪೆರಿಮೆಂಟ್ ಡೌನ್ ಮಾಡಂತ್ದ ಮಾಡೀನಿ.
ಅಚ್ಚ ಮಾನ್ಸ ಒಂಬತ್ತು ನಿಮಿಷ ಆಯ್ತಲ್ವಾ ಹಾ
ಮ ಇದು ಪೀಪಿದು
ಪೀ ಪಿನ
ನಿಮ್ಮ ನಾನ್ ಯಾವ್ದ ಬರದ ಇಲ್ಲ ಹೆಂಗಾದ್ರ
ಇಸ್ ಪೀಪಲ್ ಅದು ಈ ಎಕ್ಸ್ಪೆರಿಮೆಂಟ್ ಮಾಡ್ಸರ್ ಫಿಫ್ಟ ನಮ್ ಆಯಕೆ ಆನಂದ್ಗೆ ಹೇಳಿ ಫಸ್ಟ್ ಎಕ್ಸ್ಪಿರಿಮೆಂಟ್ ಪೋಟಾಕ್ಕ್ಷಿನ
ಲೆ ನಮಗೂ ನಿಮ್ಮಗು ಬೇರೆ ಇರ್ತಾವ
ನಾನ್ ನಿ ಇದನ್ನ ನೋಡ್ಬೇಕೇ ನಲ್ಲ ಆನಂದ
ಕೊನಿ ಕೊಗನಸಿ ಇದು ಪಿ ಪಿ ಎಲ್ಲೇ ಸರಿ ಸರಿ ಸರಿ ಸರಿ ಇದು ಕೊಗನಸ ಆಯ್ತು ಇದು ಕೊಗನಸ ಇದ
ನನ್ಗ ಅದನ್ನು ಗೊತ್ತಿದ್ದಿಲ್ಲ ಅದುೂ ಇದು ಇರಲ್ಲ ಪೋಟ ಇರಲ್ಲ
ಹಾ
ಆಕಿದ್ರು ಓಟ್ಗಿದ್ರೆ ನನಕೇನ್ ಇವತ್ತಾವ ಹೇಳ್ದ
ಹ್ಮ್
ಫಸ್ಟ್ ಫಸ್ಟ್ ಎಕ್ಸ್ಪೆರಿಮೆಂಟ್ ವಿಶ್ವಾಸ ಇ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಇವ ಮಾಡ್ಸಕ್ ಆತದ ಅನ್ದ ಮುಂದಿನ ವೀಕ್ ಲ್ಯಾಬ್ ಬರಕತೆ ರೆಕಾರ್ಡ್ ತೊಂಬ್ರಿ ನೋಡಂತ ತಂದ್ಪ್ಪವ ಆಯ್ತ ಅಂತ ನೀ ಮಚ್ಚ ಏನ್ ಮಾಡ್ತೇವೆ ಬರಿಬೇಕಲ್ಲ ಕಂಪ್ಲೀಟ್ ಆಗ ಇರ್ತದ ಅಲ್ಲಿ ಒಂದ್ನ ಕಂಪ್ಲೀಟ್ ಇರ್ತದ ಓದ್ತೈತಿ ಯಾವಾಗ ಬರದು ಗೊತ್ತಾ ಮನಿಗೋಗಿ ನಮ್ ತಂಗಿ ಕಾಯಯಲಿ ಬರ್ಸಿ ನಮ ಆ ರಂಡಿಮಗ್ ಒಂದು ಒಂದು ಪೇಜ್ ನೋಡಿಲ್ಲಲ್ಲಿ ಒಬ್ಬ ನಂತರೂ ಇಂಜಿನಿಯರಿಂಗ ರಕಡ್ತ ಮಾೈಕ್ರೋಬಾಯೋಲೊಜಿ ಗ ಇಡ್ತಾನ
ಹ್ಮ್
ುಟಿಕ್ಸ್ಗಂ ಹೊಸ ಬುಕಟ್ನ ಮ್ಯಾಗ ಹೆಸರು ಬರದ ಆಯ್ತು ಕಟ್ ಮಾಡ್ಲೆನು
ಹಾ ಕಟ್ ಮಾಡ ಕಟ್ ಮಾಡಿಗ್ ನೋಡ ಪಾಯಿಂಟ್ಸ್ ನೋಡ
ತಡ್ ತಡ್ ತಡಿ ತಡಿ ಇನ್ನೊಂದ್ ಹತ್ ಸೆಕೆಂಡ್ ಆಗ್ಲಿ
ಆಗಿರ್ತದ ಆ ಆರೂರು ಸೆಕೆಂಡ್ ಆಯ್ತು
ಆ ಆರ್ನೂರ ಅರ್ನುರ್ ಐವತ್ತದಂದ
ಫಸ್ಟ್ ಕಾಲ್ ಅದೆಲ್ಲ ಹಂಗಾಗಿ ನ ಆರ್್ಮೂಲ್ ಹ ಟೆನ್ ಸೆಕೆಂಡ್ ಹೆಚ್ಚು ಮಾಡಿದೆ
ಆಯ್ತ ಆಾಯ್ತು
ತೈಲ್ಲ ಎನ ಮಾೈಿ
ಎಂಡ ಮಾಡ್ಲ